ಇನಾಡಿಬಲ್ ಇನಾಡಿಬಲ್ ಹಲೋ
ಅಕರ ಎತ್ರರಚ ಅನ್ ಇಂಟೆಜಿಬಲ್
ಹೂ ತಾಡಂಗ ಚೋಡು
ಚುಡೋ ಚುಡೋ ತಾಡಿಂಗ್ ಚುಡು
ಧನ್ಯವಾದ ಬಿದರು ಬಿದರು ನೋಡಿ ಕಲಿಯಬೇಕು ನಾವು ಹಸಿ ಹಸಿರಾಗಿ ಮುದ್ದು ಮುದ್ದಾಗಿ ಬೆಳೆಯುತ್ತದೆ ಬಣ್ಣದಾಗ ಪೊದೆಯಾಗಿ ನೆಲೆಯುತ್ತಾ
ಹು
ಚಿಲಿ ಪಿಲಿ ಚಲಿಪ್ ಪಿಳಿ ಹಕ್ಕಿಗೆ ನೆರೆಯಾಗಿ ಮರೆಯುವ ತಾ ಎಲೆಯರು ನೋಡಿಸೋಕೆ ಪಳಂಗುವಿ ಆಯಿತು ಮುದ್ದು ಕರು ನಡೆಯುವಕೆ ಉಗುರುು ಉರುಗುರುಗಗಳಾಯಿತು
ಹೂ
ಕಂದಮ್ಮನಗಳು ಮಲಗೋಕೆ ತೊಟಲ ಆಯ್ತು ಚಂದಾಗಿ ಹನೆಓಕೆ ಹೂಬಟ್ಟು ವೆ ಆಯಿತು ಮಗುವು ಜಗವ ನೋಡಿ ನಗೋದು ಬಬಿದ್ರಿ ಇದ್ರ ಹೋಗಲ್ಲ ಮೊಗದಲ್ಲಿ ಕೊನೆಗೆ ಕಣ್ಣು ಮುಚ್ಚಿದ ಮೇಲೆ ಬಿದರು ಬೊಂಬೆಗಳ ತೂಗು ತೂಗು ಮಳೆ. ತೊಗೊಯಾಲೆ ಹೊಟ್ಟೆ ಬಟ್ಟೆಗಳ ವಟ್ ಹೊಟ್ಟೆ ಬಟ್ಟೆಗೆ ಕಷ್ಟವಾಗದರೂ ದೇವರಿಗೆ ಹೊ ಹೂ ಬತ್ತಿ
ಹೂ
ನೀನು ದೇವರಿಗೆ ಶರಣಾಗಳು ಹೂ ಬುಟ್ಟಿಯ ಕೊಟ್ ಟೇ ಕಾಣುವ ಕಣ್ಣಿಗೆ ಚಂದನ ಚಂದದ ನೋಟ ಕೊಟ್ಟೆ. ಸರಿಗಮ ನುಡಿಸಲು ಸಂಗೀತಗಾರರಿಗೆ ಕೊಳಲು ಕೊಟ್ಟೆ.
ಹ್ಮ್
ಕಣಿ ಹೊಳುವವರಿಗೆ ನೀನು ಕುಂಕುಳವ ಕೊಟ್ಟೆ. ಇಷ್ಟೆಲ್ಲಾ ಸಹಾಯ ಮಾಡಿದ ನಿನಗೆ ಧನ್ಯವಾದಗಳು. ಬಿದರು ಧನ್ಯವಾದಗಳು.
ಆತನು
ಹ್ಮ್ ಪಿತೃ ವಾಸ್ಥಲ್ಯಂ. ಆರ್ಡರ್ ತೋಡರ್ ಹೇಳನ
ಹ
ಅದ ಗೋತ ಆಗುದಿಲ್ಲ ಎಪ್ಪ ನೀನ್ ಪೇಟ ಮತ್ತ್ ಲೂಟಿ ಮದ್ಯೆ ಕೆಣಕದ ಜೋರು ತಲ್ತೆ
ಹ್ಮ
ಆನಿ ಅಮ್ಮ ಆಕಿ ಆಡರ್ ಬುದ್ಧಿ ಕಲತೆ ವಿದ್ಯ ಕಲತೆ ಕಲ್ತ್ ಕಲ್ತ್ ಜೂರು ಬೈತೆ. ಆದಿ ಪೋಪ ಆಕಿ ಆಡರ್ ಪೇಟ ಬುಟ್ತೆ ಲೂಟಿ ಬಡ್ ಬುಡ್ತೆ.
ಹ್ಮ ಹ್ಮ ಹ್ಮ
ಕಿನಕ್ ತೊಳಪನ ಮಲ್ರ್ಲಿ ಬಡತೆ ಬುಡ್ತೆ. ಬುದ್ಧಿ ಬಡ್ ಬುದ್ಧಿ ಭತ್ತದ ಭತ್ತಡ್ಡ
ಮೂ ಮೂರು ಬೇಡ
ಹ ಯಾವರ್ಬೇಕು ಹ ನವನಂತೆ ನಾಳೆೆಗೆಲ್ಲ ಎ ಎಲ್ಲಿನ್ನ ಸಹನಿಯ ಜ್ಯೋತಿು ಪ್ರತಿಕ್ಷ್ಷಣವೂ ಅನನ್ಯವಾಗಿ ಬೆಳಗ್ಗೆಗೆ ಸಂಜೆಯ ಕಾವ್ಯಕ್ಕೆ ಚಂದನವಾಗಿ
ಮನಿಯ ಪ್ರಾರ್ ತನಗೆ ಶ್ರೀಯ ವತಿ ಸರಿಯ ವೈಬಗೋವಾ ವಾದಲ್ಲೂ ಲಕ್ಷ್ಮಿಯ ಶಿರಿತನದಲ್ಲೂ ದುರಾಸೆ ದೂರವಾಗಲಿ ಅ್ ಶ್ಿನಿ ನಕ್ಷತ್ರದಂತ ಹ ಸೌಜನ್ ಮಂತ ಒಳಪು ಸೃಷ್ಟಿಾಗಲಿ
್ ಸೂರ್ಯ ರಕ್ಷ್ಮಿಯ ಸುಂದರ ಸಂದರಂತಿ ಎ ವರ್ಷದ ಹಣಿಗಳಿಂದ ಅರಿಶಂಬಲು ಹ್ಮ್ ಇಳ
ನಡುವೇ ನಲ್ಲು ಸ ಫುಷ
ನೀ ಸಶ್ಮಿತೆಗೆ ಬಂಬಲೆ ಕಸ್ತೂರೆ ಹ್ಮ್ ಕಸ್ತೂರಿ ಬೆಂಬಲೂರು ಅಮನ ತಕ್ಕ
ಮಸುಕಿನ ವೇಗ ಸರಿದು ದಿವ್ಯತ್ ವಿಯ ಬೆಳಕಿನಲ್ಲಿ ಚನ್ ಚೈತನ್ಯದಿಂದ ಕಾಣಿಸುತ್ತಿದ್ದಲೂ ಕಷ್ಟ ಸೂರಿ ಅರುಣಿನ ಕಣ್ಣಿಗೆ ರಮ್ಯ ತೇ ಯಸ್ವಸ್ವಿ ಸ್ಗೆ ಹೃದಯದೆಯ ಈ ಸ್ನೇಹ ಸಾಕ್
ಸಾಕ್ಷಿ ಆಗ್ಲಿ
ಹೆಂಗಿತ್ತ ಹಂಗ ನಮ್ಗೆ ಕಡತ ಹಲೋ
ಹಾ
ಹಲೋ ಇದೊಂದು ಕಾಲಿ ಏನು ಬ್ಯಾರೆ ಮಾತಾಡ್ ಲೆ ಪ್ಪಾ.
ಹಾ
ಏ ಮಾಡತ್ತ ಅವ್ ಲೈವ್ ಸ್ಟ್ರೀಮ್ ಹೇಳ್ಕೊಟ್ನ ಏನು
ಹಾ
ಎಷ್ ಎಸ್ಟ್ ಇಯರ್ ಅವ್ಗ ಮತ್ತೆ ಇವತ್ ಆದ್ಮೇಲೆ ಬರ್ದ ಗ ಇವತ್ತುಗ್ಯನ್ರ ಸಬ್ಸ್ಕ್ರೈಬ ಇವತ್ಗಿರ್ಬೇಕ ಅವನು
ಆ
ಹಾಗಿರಬೇಕು
ಹ್ಮ್
ನೋಡ್ತಡಿ ಎಟ್ ಅಗ್ಯವಂತ
ನೋಡು ಅಲ್ಲಿ ನೀವ್ ಒಮ್ಮೆ ಮಾಡಿಲ್ಲ ಅಲ್ಲಿಯ ಲೈವ್ ಸ್ಟ್ರೀಮ್
ಹಾ ರಗಡ ಮಾಡಿನ್ಲ ಐವತ್ ನಾಕ್ ಆಗ್ಯವ ಹೇಳ್ ನನ್ವು ಏನ್ ಮಾಡಾಡ್ತಿಲ್ ನಾವ್ ಚಾಲು ಮಾಡಿ
ಆ
ಆಡಾತಾನ್ ನನ್ನು ಈಗ
ಇಗ ಈ ಹಡಾತಿಲ್ಲವ ಏನ ನೋಡಿಲ್ಲ ನಾ ಏನ ಹ
ಮಾಡ್ಯನ್ ಏನು ಲೈವ್ ಸ್ಟ್ರೀಮ್ ಆ
ಹ ಸಪ
ಹೇಳಕ್ ಬರಳ್ನ
ಒಟದ
ಏನು ಲೈವದ ಒಂದ ಹುಚ್ಚ ಕುಂತ ಬಿಟ್ಟತಿ ಹಂಗ ಆ
ಹ ಮತ್ತ ಒಂದ ಎರಡು ತಿಂಗಳ್ ಆತ ಆಟ ಅಡಸಪ್ಪ.
ಹಂಗ ಅದ
ಹಾಗ ಹ್ಮ
ಏನ್
ಊಟ ಚೊಲೋ ಊಟ ಹಾಕಸ.
ಲೈವ ಮಾಡ ಸತ್ಸ ತಾನೆ ಆಂಬಲ
ತವರ ನಿ ಆಂಬಲ
ಅವ ದೊಡ್ಡ ಗೆಮರ್ ಆಗವ ಅವ.
ಮರಗ
ಪಿ ಸಿ ಇಲ್ಲ ಏನ್ ಶಾಂಟ್ ಟ್ಟಲ್ಲನು.
ನಿಚ ಮಡ
ಹಾ
ಹಂಗ ಬರಕ ಸರ್.
ಹಂಗ ಬರತ್ ಬಿಡು ಆದ್ರ ಚಲೋ ಅವಕ್ ಕಪ್ಪಳಾಗ
ಹ
ಆ
ಈವು ಮಾಡುವುದ್ರಮೇ ಇರತತಿ ನ್ಯ
ಇವಂಗ ಮೂಮೆಂಟ್ ಇಲ್ಲ ಏನಿಲ್ಲ ಶಂಟ.
ಹ ಬ ಮಾಡ
ಬರೀ ಹೊಡಿಿತಾನ ವಂದಕ್ಕ್ರ ಮ ಮೂಮೆಂಟ್ ಇಲ್ಲ ಏನಿಲ್ಲ. ಹಲೋ
ಹ್ಮ
ಮತ್ತೆ ಹೆಂಗ. ಬರಾರ ಹೆಂಗ್ ಬರ್ತಾರ ಆಡಸ್ಬೇಕ್ ಕೊಟ್ಟ ಕಸ್ಟಮ್ ಆಡಸ್ಬೇಕಕ್.
ಹ್ಮ್ ಹ್ಮ
ಎಷ್ಟ್ ಗಲ್ಲ ಆಡಸಿ ಎಣೆಮ ಕೊೂಡ ಅದನೇ ಕೊಡ್ಬೇಕು
ಹಾ
ಹ್ಮ್ ಹ್ಮ ಅದನ್ನನ್್ ಮಾಡಿದ್ರ ಬರ್ತಾವ ಇಲಕ್ಕಂದ್ರ ವಾಕ್
ಹಕ್ಕ
ನೀ ಎದ್ರ್ದ ಮಾಡತ್ತ ರಾಯಲ್ ಸ್ಟ್ರೀಮ್
ರಾಯ ಕ್ರೀಮ್
ಪಬ್ಜಿದ
ಹ್ಮ್ ಅದಾನ
ಯಾಟ ಮಾಡಿದ್ನಿ
ಎಡು ಮ ಯ ಏನ
ಎಷ್ಟ ಜಡೆ ಯಾಕೆ
ತ ನ ಲವ ಹತ ಕೆ
ಹತ್ತ
ಸಹ
ಲೈವ
ಯ ಹ್ಮ್
ಎಟ್ಟಡತಾಚನ
ಎತ್ತಡ ದರ್ಶನ
ವೈಶ್ಯ ಬ ನೀನು ಮತ್ತ
ವ ನಿ್ರಮ
ಬಲುವ
ಹಾ
ಬಷಾಯಕಲ ಏನ್ ಉಪ ಹೇಳದ
ಹಮ್ಮ ಅಂತ
ಹ
ಹ ಹಂಗ ಉತ್ತ ಹಾಕುದು
ಅದ ಬರೀ ಲೈವ್ ಲೈವ್ತ್ ಸಾಯ ತ ಅನಪಾಯಿ ಇವನು ಅವನು ಹ
ಹ
ಅದನತ್ತ ಇದನತ್ತ
ಹಾ ಆತಾ
ಆ
ಹ ಅದು
ಹಲೋ
ಹ ಆಬು ಲ
ನೋ ನಿಮಿಷ ಚಂದ್ರಲಾ ಲೋ ನಿಮಿಷ ಮಾಡ ಏನಕುತ್ತೆ
ಒಂದೇ ನಿಮಿಷ್ ಚಂದ್ರಲ್ಲ ಒಂದೇ ನಿಮಿಷ್ ಮಾಡ್ ತಡಿ ಏನಕಪ್ಪಿ
ಸರ್ವೋತ್ತಮ ತೌತ್ಮ್ ಶ್ರೀಲಕ್ಷ್ಮೀ ವೆಂಕಟೇಶ್ವರ್ ಪ್ರಸನ್ನ
ಹ್ಮ್
ಜಯ ಗುರು ಭುಜಂಗ ಕಂಬಗಳು ಜೈಯಿನ್ ಜೈ ಕರ್ನಾಟಕ ಮಾತೆ ಎಷ್ಟು ತಡವಿ ವಿ ಟಾಕ್ ವಿತ್ ಯುವರ್ ಕಾಲ್
ಬಾಯ್ ಬಾಯ್ ಸಿ ಯು ತೊಮ್ಮೊರೌ ನೆಕ್ಸ್ಟ್ ವಿ ವಿಲ್ ಕಾಲ್ ಈ ಹನ್ನೆ ನಿಮಿಷ ಮಾತಡಿ ಗಪ್ಪಿ ಏನಕ್ಕೆ ಎಟಕತ್ ನುನು
ಹೇ ಅಲ್ಲ ಅದಿಕೆನು
ಏ ನೋಣೋಗಪ್ಪ ಏನ್ ಮಾಡತಿ
ಮಪ್ಪ
ಊಟ
ಊಟ ಆಯ್ತು ಊಟ
ಇದರಾಗ ಬಂದಿದನು ಇದ ಬಂದನು ಯಾರದು ತಕ್ಕೋದ ಗೋತತ್ಲಾ ನಿಂಗಗು
ಹಾ ಗೊತ್ತು
ಕಲರ್ ಬಲ್
ಸರಿ ಅದು ಪೋಣಿಸಿ ಅವ್ರ ಹಾಕೋತಾರಲ್ಲಾ ಹಂಗ ಹಂಗ ಅದ
ಮತ್ ಅವರು ಹಾಕೋತಾರ ಮತ್ ಓ ಟಿ ಪಿ ಎಲ್ಲಾ ಓಕೆ ಆ
ಅದೇ ಲೀಗಲ್ ಇಲ್ಲಿಗಲ್
ಏ ಲೀಗಲ್ ಅಲ್ಲ ಲೀಗಲ್ ಲೀಗಲ್ ಏನ್ ಮಾಡಕ್ ಹೌದಲ್ಲ
ಹ್ಮ
ಪಾಸವಡೆ ತಕೋತ ಲ್ದ ಏನು ಮಾಡಕ್ ಆಗಳ್ದು ತಕೊ
ಹಾ
ಂಗ ತೋಲಾರರು ಮ. ರಕ್ಕಕ್ಕಲ್ಲ.